ಹ ಹ ಹಲೋ ನಿಂತ ಕೊಡಾಲ ಹ ಮೇಳಮ್ಮ
ಏನ್ ಮಾಡತಿದ್ರಮ್ಮ
ನೀ ಮಾತಾಡ ನಂಗಗೆ ಆಲ್ರಿವ ಹಾ ಅವರದು ರುಟ್ಟಿ
ಹ
ಟೀ ಕುಡಿಬೇಕ
ಏನ್ಮ್ಮ
ಟೀ ಟೀ ಕುಡ್ಬೇಕ ಕಾಯಿಸಿ ಕೊಡ್ಯಾರ ಯಾರಿಲ್ಲ
ನಿಮ್ ಸಸಿ ಏನ್ ಮಾಡ್ತಿದ್ದಾಳೆ
ಹ ಸಸಿ ಬಿಕ್ಕಂಬಂಬಳ್ಳಿ ಸಸಿಿನ ಅತ್ತಿನ
ನಿನ್ ಮಗನಿಗೆ ನು ಮದುವೆ ಮಾಡಿಲ್ವಾ
ಹಾಆ
ನಿಮ್ಮ್ ಮಗನಿಗೆ ಇನ್ನೂ ಮದು
ನನ್ ಮಗ ಚಿಕ್ಕುವ ನೇನ ಎಲ್ಲಿ ಲಗ್ನ ಮಾಡಿ ದ ನ
ಮತ್ತೇನು ನಿನ್ ಮಗ ಯಾರನೋ ಇಷ್ಟ ಪಡ್ತಿದ್ದಾನಂತೆ
ಎಂಗಲ್ಲಾ ನನ್ಮಗೆ ಇಷ್ಟಪಡಾವ ಅಲ್ಲಮ್ಮ
ಓ ನೋಡಿದನಮ್ಮ ನಾನು ಕಣ್ಣಾರೆೇ
ಹ ಹಾ ನನ್ನ ಮಗನಟ ಒಳ್ಳೆ ಬುದ್ಧಿ ಯಾರಿಗೂ ಇಲ್ಲಾ
ಬರ
ಮಗಾ
ಹ್ಮ್ ತುಂಬಾ ತುಂಬಾ ಒಳಗಡೆಯಾ ಹೌದು ನು
ಇ ಜಗತ್ತನ್ಯಾಗ ಯಾರಿಲ್ಲಾ ಅವನ ಅಷ್ಟ ಒಳ್ಳೇಯವರ
ಹ್ಮ ಹ್ಮ
ಅದಕ್ಕೆಲ್ಲಿ ನಮ್ ತಮ್ಮ ನನ್ಗಿಷ್ಟ ಅಂತ ವೆಜ್ ಪಪ್ಪತಂದ
ಜ ಹ್ಮ ನನ್ ಮಾಗ ಉಲ್ಟದಕ್ಕೆ ಅದೃಷ್ಟ ಬೇಕ ನನ್ಗ
ಹ್ಮ್ ನಂಗಗೆ ಅದು ಇಷ್ಟ ಬೇಕು
ಈ ಕರ್ನಾಟಕದ ತಯಾರಲ್ಲ ಪಿಯ ಮಸಾನ
ಕರ್ನಾಟಕದಾಗ ಯಾರಿಲ್ಲ ಇಂಡಿಯಾದಾಗ ಯಾರಿಲ್ಲ
ಹ್ಮ ಹಾ ಈ ಜಗಟ್ನೆೆಗೆ ಯಾರ್ ನಕಿದಯ ಹ
ಹ್ಮ್ ನ ಅದೇ ಅಂತ
ಹ ಹನ್ನೆರಡು ವರ್ಷಗ ಯಾರ ಬೈಕ್ ತೊಗೊಂಡಿಲ್ಲ ಪೂರಕ್ ತಗೊಂಡಿಲ್ಲ ನನ್ ಮಗ ಏ ಹತ್ತನೇ ಕ್ಲಾಸ್ ಇದ್ರನ
ಹ್ಮ್ ನನ್ ಮಗ ಹುಟ್ಟಿ ಐದ್ ತಿಂಗ್ಾಯತ್ ನಾವವು ಐಫನ್ ಕೊಡಿಸಿವವಿ ಒಂದ್ ಸ್ಕೂಟಿ ಕೊಡ್ಸಿವವಿ
್ಮ ನಮ್ಮ ಮಗ ಹತ್ತನೇ ಕ್ಲಾಸ್ ಇದ್ರ ಮಂದಪೋನ್ ಕೂಡ ಕೇಳಿಲ್ಲ
ಹ್ಮ್ ಅದು ತುಂಬಾ ಒಳ್ಳೇ ನಿನ್ ಮಗ
ಹ್ಮ ಮೆಚ್ಚಬೇಕಂತ ಮಂಗನಾಟಿಂದ
ಮೆತ್ಸ್ಬೇಕು ಜಲ್ಮಾ ಕುಡ್ಸಿಬೇಕು
ಎಂದ ಮಾಡಡುವಾರು ಹಏ ಹೂ ಮರಾ
ಹೌದು
ಹ್ಮ
ಬಷ್ಟ ಅದನದಾಯ
ನೀ ಹೊರ್ ತಿಂಬತ್ ತಿನ್ಕೊಂತಿದ್ಯಾ ನಮ್ಮರ್ ಬಂದ ಇವಾಗಲ್ಲ
ಹ್ಮ ಹೋಗಿದ್ದ
ಇ ಆ
ಹೋಗಿದ್ಯಮ್ಮ ಪುಣ್ಯ ಬರ್ಲಿ ನಿಮಗೆ ಆಪರೇಷನ್ ಮಾಡಿಸಿದ್ದಕ್ಕೆ
ಏನ್ ಗುಳ ಆಡ್ತಿದ್ದಥ
ಏನ್ ಮಾಡೋದು
ಹ್ಮ
ಹ್ಮ್
ನಿನ್ ಮದುವ ಏನ ಹೆಟ್ಗ ನಿಂಟಾರಮ್ಮ ಸಂಡಸ ಜನ
ಹೌದ
ಮಂತಗ ಹ್ಮ್ ಪರ್ಷ ಮಂದ ಜಸ್ಪಟ್ಲಿ ಒೋಗಿ
ನಮ್ಮ ಪಪ್ಪ ಹೋಗಿ ಎಣ್ಣೆ ತಗಂಬಂದಾರ ನೀ ಏನ್
ಹ
ಹ್ಮ್
ಇ ಪಾಪ ಏನ್ ಒಷ ಸಲ್ಲಮ್ಮ ತರ್ಕ
ಹದ ಹ್ಮ್ ನಮ್ಮ ಪಪ್ಪ ಹೆಂಗಿದಾರೆ ಅಂತ ನಮ್ಗೆ ಗೊತ್ತು ಬಿಡಿ
ಏನು ಗೊತ್ತಮ್ಮ
ಎಲ್ಲ ಗ
ಏನು ಗೊತ್ತಮ್ಮ ಪಪ್ಪ ಏನು ಶಿರಮ್ಮ ಬಾಲ್ಮಣಿ
ಬ
ನಮ್ಗು ಕಮ್ಮ ಆಗೈತ್ ನೋಡಮ್ ಅದ್ ಜರ ಬಂದಾವ ಕೆಲ್ಸ ಕಾವ
ಹ್ಮ ಸಾಚ ನ ಹದನು ಸ ನೋ ಹ ತಂಬ ಚೌಲ್ತಾನ ನನ್ ಸತ
ಅಡೆ ಅಲೋ
ಹಾ ಹೇಳಿಮ್ಮ
ನನುಮ್ಮ ತತ ಬಂದಾನ ಹ್ಮ ಅ ಪೂತತ ಚೆನ್ನಾಗಂತ ನಿಮ್ಮ ತಾತ್ಿ
ಸೂಪರ್
ಹ ಹ್ಮ್ ಹ್ಮ್
ನಿಮ್ ಸೊಷೆ ಹೋದ್ಲ ಬೆಂಗಳೂರಿಗೆ
ಹ್ಮ ಅದಳ ಮಾಕಿ ಎಂದರಲ್ಲಿಳ್ಳ ತನ್ನಿ ತೇನ್ಬೊಟ್ಟು
ಮುಂದೆ ಮದ್ೆ ಆದ್ಮೇಲೆ ಹೆಂಗ್ ಮಾಡ್ತಾಳೆ
ಚುಕ್ಕಳಾಳ ನ್ ಗೊತ್ತಟ್ಟದಾ ಮಾನ್ ದೊಡ್ಡ ಆಳಾದ್ರ ಮೇಲೆ ಇತ
ಹೀಗ ಇರಲ್ಲ ಮುಂದೆ ನೋಟ
ಹಂಗ ಇರ್ತಾರ ಮುಂದ ಹ ಬಂದಿರಾ ಹ ಸ ಅ ಹ ಹದ ಸರೆನ್ೋಗುವಾಮ ಇಲ್ಲಿ ಚಾರ್ಜ ಎಡ ಕೊಡ್ತರ
ಅಕೆ ಎಷ್ಟು ಗಲಾಟೆ ಮಾಡ್ತಿದ್ದೀರಾ
ಹ ಚಾರ್ಜುರದ ಇಡು ಬಿಟ್ಟ
ಹ್ಮ ನೀವ್ ಸೌಕಾರ ಇದ್ದೀರಮ್ಮ ಏನ್ಮಟರು ಅದು ಚಂಗಿದ್ದೀರಾ
ಹ ಅದ
ಏನ ಗೊತ್ತಾ ಇಷ್ಟ ಸುಂದರ ಆಗಿರೋದು
ಮತ್ತೆುಬಜಿಾಗ ಇರ್ತದಲ್ಲ ಇಲ್ಲ ಅಂತಡುರಲ್ಲ ಅಂತ ಮಳ.
ಏನಾಗಿತ್ತಮ್ಮ.
ಗರ ಬಂದು ಕಾಲು ಹೋಗಿದ್ದು ಅಂತ.
ಅಯ್ಯೋ.
ಆಯ್ತಾ.
ಹ್ಮ್ ಹ್ಮ್.
ಟೈಮ ಎಟ ಅಗ್ಯದಮ್ಮ.
ಏಳು.
ಹ ಯೋಳ ಗಂಟೆ ಆಗೇದ. ಏಳೋತ್ತು ಕಡಿದಾಗ.
ಹ್ಮ್.
ನನ್ ಮೊಬೈಲ್ದಾಗ ಟೈಮ್ ತಿಳಿಯಲ್ದ ಅಮ್ಮಾ.
ಯಾಕಮ್ಮ.
ಹ ಅದು ಏನು ಒಂಬತ್ತು ಹತ್ತು ಇಪ್ಪತ್ತು ಇಟ್ರ.
ಆರೋ ಇಪ್ಪತ್ತೆರಡ ಆಗೇದ.
ನಿನ್ ಮಕ್ಳು ಇದ್ದಾರೆ ಅಲ್ವಾ ಅವ್ರ ಕೈಲಿ ಕೊಡ್ಬೇಕು.
ನನ್ಮಕ್ಕಳ ಸುಮ್ಮನೆ ಸಾಲಿಗೆ ಕಲ್ಸಿದೆ ಒಂದ ಸಾಯಿಲ್ಲ.
ಮತ್ತೇನ ಹ್ಮ. ಹ್ಮ ಕರ್ನಾಟಕದಾಗ ಯಾರಿಲ್ಲಾ ಹಂಗಿಲ್ಲ ಹಂಗಿಲ್ಲ ಅಂತ ಅಂದ್ರಿ.
ಅವ ಇರ ಮಗ ಇದಾನ ಬಿಡು ಅವ ಬಿಜಿ ಇರ್ತಾನ ಕೆಲ್ಸದ ಮ್ಯಾಗ.
ಅವನಿಗೆ ಕೊಡ್ಬೇಕು ಅಷ್ಟು ಶಾನ್ಯಾ ಇದ್ರೆ.
ಮನಿ ಮನಿ ಗ್ ಬಂದಂದ್ರ ಮನಿ ಗ್ ಬಂದಂದ್ರ ಸಂಚನ್ ಸಾಲ ಬರ್ತಾನ ಮನೆಗ್ ಒಂದೊಂದ್ರ ನೀರ ತರದು ಅದು ಕಟ್ಟಿಗೆ ಕಡಿಯೋದು.
ಅಯ್ಯೋ ದೇವಾ. ಅಯ್ಯೋ ದೇವ ನಾನ ಎಲ್ಲಿಗೆ ಹೋಗಲಿ. ಇಷ್ಟೆಲ್ಲ ಕೆಲ್ಸ ಮಾಡ್ತದಾ.
ಎಲ್ಲ ಕೆಲಸ ಮಾಡ್ಕೇಳ್ಬೇಕಲ್ಲ ಅದು ಒಂಟಪ ಒಂಟ
ಅಯ್ಯೋ ಪಾಪಾ ಒಂದ ಆಳ ಇಡ್ಬೇಕುದ ತಾನು ಇಷ್ಟ ಎಲ್ಲ ಕೆಲ್ಸ ಅವ್ ಒಬ್ಬನೇ ಮಾಡಿದ್ರೆ ಹೆಂಗೆ.
ಹ್ಮ ಕೆಲ್ಸ ಮಾಡಕಲ್ಲ ಆಳ್ ಹಯತನ ನನ್ಗೆೇ ಮಾಡ್ತೀನಿ ಮಮ್ಮ ನು ಬ್ಯಾಡ ಅಂತ.
ಅಯ್ಯೋ ಇಷ್ಟು ಒಳ್ಳೆ ಬುದ್ಧಿನ.
ಹ್ಮ.
ಅಯ್ಯ ನಮ್ಮ ಊರಿಗೆ ಒಂದ್ ವೀಕ್ ಒಂದ್ ವಾರ ಕಳ್ಸಮ್ಮ ಹೊಲ್ದಲ್ ಕೆಲ್ಸ ಇದೆ.
ಕ್ ಸಣಕ್ ಗೊಬರ ಬಿತ್ತದು ಅವಕ ಎಣ್ಣಿ ಹೊಡಿಯೋದು ಇತ್ಯಲ್ಲಗಳಿಗೆ ಮಾಡ್ತಾನ.
ಅದಕೇಮ್ಮ ಒಂದ್ ವಾರ ನಮ್ಮ ಮೂರ್ ಕಳ್ಸಿ ಪಾಪಯಾ ಹರ್ತೀವಿ.
ನೀವು ಪಾಪ್ಪ ಏರ್ಯಾರಮ್ಮ ದೊಡ್ಡದು ಬಿಸ್ನೆಸ್ ಇದ್ದಾರ ನಾವೇಲ್ಲಿ ಸುಮ್ಮ.
ಏನಮ್ಮ ನಮ್ದು ಮೂರ್ ಎಕರೆವಲ್ಲಯ ನಿಮ್ದು ಆರ್ ಎಕರೆವಲ್ಲಾ ನಮ್ದೇನು ನಿಮ್ದ. ಏನು.
ನಮದ ಕಂಡಪಟ್ಟ ಹೊಲ ಅದಮ್ಮ.
ನಿಮ್ದೇ ಅದಲ್ಲಮಾ ಕಂಡಾಪಟ್ಟಿಹೊಲಾ ಇದೆ ಮನಿ ಇದೆ ನಮ್ದೇನ್ ಮೂರ್ ಎಕರೆಹೊಲಾ ಮನಿ ಇಲ್ಲಾ.
ಹೌದಮ್ಮ ನಮ ಹೊಲ ಬಾಳ.
ಹ್ಮ್ ನಮ್ಮ ಮೈದುಂದು ಇನ್ನು ಮದುವೆ ಇಲ್ಲ.
ಹ್ಮ ಮನ್ ಮದ ಮಾಡ್ತಿರ್ತಮ್ಮ ದೂರ
ಯಾ ಮಾಡ್ತಾರಮ್ಮ ದುಡ್ಡು ಬೇಕಲ್ವಾ ದುಡ್ಡು.
ಹ್ಮ. ಕಟ್ ಮಾಡಮ್ಮಾ.
ಎಂದಕ.
ಯವಾ ಅಕಿ ಮರಿಯಮ್ಮ ಅಕ್ಕಾ ಫೋನ್ ಹಚ್ಚಿ ದಲು.